ಹಲೋ
ಹಲೋ
ಹ್ಮ್ ಕೆಸತಿದ್ಯಾ
ಹಾ ಕೇಳ್ಸತತಿ ಏನ್ ಮಾಡ್ತಿದ್ಯಪ್ಪ.
ಹ್ ಇಲ್ಲಿ ಆಗೆ ಅಡ್ಡತ್ತಿದೆ.
ಓಡಾಡ್ತಿದಿಯಾ ಊಟ.
ಹ್ಮ್ ಊಟ ಆಯ್ತು ನಿಮ್ದು.
ನಂದೂ ಇನ್ನ ಇಲ್ಲ ಮಾಡ್ಬೇಕು ಇನ್ನ ಸಮಯ ಆಗಿಲ್ಲ ಅಲ್ಲ ನಮ್ಮ ವಸ್ತಿ ನಿಲಯದಲ್ಲಿ ಕೊಟ್ಟಿಲ್ಲ ಇನ್ನು.
ಹ್ಮ್ ಎಷ್ಟು ಸವಯ ಕೊಡ್ತಾರೆ.
ಇನ್ನೂ ಒಂದು ಒಂದು ಗಂಟೆ ಆಗ್ಬೋದು‌. ಎಂಟೂವರೆ ಎಂಟು ಗಂಟೆಗೆ ಕೊಡ್ತಾರೆ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಏನಿದೆ ಇವತ್ತು ಊಟ್ಟುದ್ದು.
ಇವತ್ತು ಅದೇ ಅನ್ನ ಸಾರು.
ಹ್ಮ್ ಹ್ಮ್
ಮುಂಜಾನೆ ಪುಳಿಯೋಗರೆ ಮಾಡಿದ್ರು
ಹ್ಮ್
ಪುಳಿಯೋಗರೆಗೆ ಏನು ಹಾಕಿರಲಿಲ್ಲ ಕಡಲೆ ಬೀಜ ಏನು ಬರೀ ಹುಳಿ ಜಾಸ್ತಿ ಹಾಕಿ ಮಾಡಿದ್ರು.
ಸುಮ್ಮನೆ ಎಲ್ಲ ಒಂದು ನಾಷ್ಟ ಮಾಡಿದೀಯಾ
ಹ್ಮ್ ಅದ್ ಮತ್ತೆ ಮಧ್ಯಾಹ್ನಕ ಅನ್ನ ಸಾಂಬಾರು ಡಬ್ಬಿ ತಗೊಂಡ್ ಹೋಗಕ್. ಕ್ಕಾಗಲ್ಲಲ್ಲ ಅದನ್ನೇ ಪುಳಿಯೋಗರೆ. ತಿಂದು ಸ್ವಲ್ಪ ಡಬ್ಬಿಗೂ ಹಾಕೊಂಡು ಹೋಗಿದ್ದೆ ಮಧ್ಯಾಹ್ನೂ ಅದೇ ಪುಳಿಯೋಗರೆ ತಿಂದೆ.
ಹಾ ಹಾ
ಇವಾಗ ಅನ್ನ ಸಾಂಬಾರು ಊಟ ಮಾಡ್ಬೇಕು ಏನು ಊಟ ಚೆನ್ನಾಗೆ ಕೊಡಲ್ಲ.
ಹ್ಮ್ ಯೊ ಪಿಜಿಲೀ ಎಲ್ಲಾ ಹಾಗೆ ಇರ್ಬೇಕು.
ಊರಲ್ಲ ಇದದ್ದಾಗ ಚೆನ್ನಾಗಿ ಊಟ ಮಾಡ್ತಿದ್ದೆ ಮನೇೆಯಲ್ಲಿ. ರೊಟ್ಟಿ ಪಲ್ಯ ಎಲ್ಲಾ ತಿಂತಿದ್ದೆ.
ಹ್ಮ್ ಇಲ್ಲ ಅಲ್ಲಿ ಊರಲ್ಲಿ ಆದ್ರೆ ಬಾಜು ಮನೇಲಿ ಹೋಗಿ ಆ ಮನೆ ಈ ಮನೆ.
ಹ್ಮ್ ದೊಡ್ಡವಾ ವೆರೈಟಿ ವೆರೈಟಿ ಮಾಡ ಡ್ತಿದ್ಲು ಮಮ್ಮಿ ವೆರೈಟಿ ವೆರೈಟಿ ಮಾಡ್ತಿದ್ಲು.
ಹ್ಮ್
ಆ ತರದ ಅಡಗೆ ಎಲ್ಲಾ ಊಟ ಮಾಡ್ತಿದ್ದೆ.
ಇವಾಗ ಅಲ್ಲಿ ಹೋಗಿ ಏನು ರುಚಿನೇ ಎಲ್ಲಾ ಆಗಿದೆ.
ಬಂದು ಹೊಟ್ಟೆ ಹಪ್ಪ ಹಬ್ಬ ಅಂತಿದೆ.
ಹ್ಮ್
ಏನ್ ಮಾಡ್ತಿದಿದ್ದಾರೆಲ್ಲ.
ಎಲ್ರುೂ ಅಕ್ಕ ಬಂದ್ಲು ಅಕ್ಕ ಬಾವ ಬಂದ ಏನ ಒಳಗ ಹೋದ್ಲು ಬಟ್
ಹಾ
ನಾನ ಇಲ್ಲಿ ಮೇಲ್ ಬಂದಿದ್ದೆ ಈ ಮನೆ ಮೇಲೆ.
ಮಾಡಿ ಮೇಲ ಇದೀಯಾ?
ಹಾ ಇಲ್ಲಿ ಮಾಡಿ ಮೇಲೆ ಇದೆ.
ವಾತಾವನಲ್ಲ ಹೆಂಗೈತೆ ಗಾಳಿ ಚೆನ್ನಾಗಿ ಬೀಸ್ತಿದಿಯಾ ಹೇಳ್ದೆ ಅಂತ ಹೇಳು, ಎಲ್ರೂನು ದೊಡ್ಡಪ್ಪ ದೊಡ್ಡಮ್ಮನ ಅಕ್ಕನ್ನೆಲ್ಲಾ
ಹ್ಮ್ ಹೇಳ್ತೇನಿ ಹೇಳ್ತೇನಿ ಮತ್ತೆ
ಮತ್ತೆ ಹಾ
ಆಗಾಗಿಂದ ಏನ್ ಮಾಡಿದ್ರಿ
ಹೌ ನಾನು ಏನು ಮಾಡಿಲ್ಲ ಬಂದು ಹಾಗೆ ಬಿದ್ದಿದೀನಿ
ಮತ್ತೆ ಟಿಫಿನ್ ಸಿಗಲ್ಲ ಎಷ್ಟು ಫ್ರೆಂಡ್ಸಿಗೆ ಕಾಲ್ ಮಾಡಿದ್ದೀವಾಗ ಫ್ರೆಂಡ್ಸ್ಎಷ್ಟು ಜನಕ್ಕೆಲ್ಲ ಕಾಲ್ ಮಾಡಿದ್ದೀವಿ ಅಂತ
ನಾನು ಗೆಳೆಯ ಗೆಳತಿ ರಿಗೆ ಏನು ಮಾಡಿಲ್ಲ
ಹ್ಮ್
ಮಾತಾಡಬೇಕು ಶಾಲೆಯಿಂದ ಬಂದು ಸುಸ್ತು ಗೊತ್ತಾಗಿ ಬಿಟ್ಟಿರುತ್ತೆ ಏನೋ ನು ಮನಸೆಬರಲ್ಲ ಏನು ಮಾಡೋದುಕ್ಕು ಓದೋದು ಬರೆದಿರುತ್ತೆ ನನ್ನ ಮಾಡ್ಕೋಬೇಕು
ಹಾ
ಹ ಅಯ್ಯೋ ಯಾರ್ ಜೊತೆನೂ ಮಾತಾಡಕ್ ಸಮಯಾನೇ ಸಿಕ್ತಿಲ್ಲ ಮನೆಗೂ ಕರೆ ಮಾಡಕ ಆಗಿಲ್ಲ. ನಾನೇ ನಮ್ಮ ತಮ್ಮನ ಜೊತೆ ಮಾತ್ ಮಾತಾಡೆ ಇರ್ಲಿಲ್ಲ ಅಂತ ಮಾಡಿದೆ.
ಹ್ಮ್ ಹ್ಮ್್ಮ ನೋಡ್ಬೇಕು ಮತ್ತ್ ಸ್ವಲ್ಪ ಟೈಮ್ ತಗೋದು ಮನೇಲ್ಲ ಸ್ವಲ್ಪ ಕಾಕಿ ಜೊತೆ ಜತೆ ಮಾತಾಡ್ಬೇಕು.
ಮತಾ ಇದು ನಿನ್ ಯಾಕ ಕರೆ ಮಾಡ್ದ ಅಂದ್ರೆ ಇಲ್ಲಿ ಕೆಲ್ಸ ಇದ್ದಾವೆ.
ಹಾ ಹಾ
ಅಂದರೆ ನೀನು ಡಿಪ್ಲೊಮಾ ಮುಗಿಸಿದಿಯಲ್ಲ.
ಹಾ ಹಾ ಹಾ ಹೌ
ಕೆಲ್ಸ ಇದಾವೆ ಪದವಿ ಮುಗಿಸಕೊ ಬಂದ್ರೆ ಇನ್ನ. ಜಾಸ್ತಿ ಸಂಬಳ ಇರೋ ಕೆಲ್ಸ ಸಿಗ್ತಾವಂತೆ.
ಹೌದು.
ನಾನು ಇಲ್ಲೊಬ್ಬ ನಮ್ಮ ಅಣ್ಣ ಇದ್ದಾನಲ್ಲ.
ಹಾ ಹಾ
ಅಣ್ಣ ಗೊತ್ತಲ್ಲ ನಿಮಗೂ.
ಹಾ ಗೊತ್ತು ರವಿ ಅಣ್ಣ.
ಅವನ್ನ ಕೇಳದೆ ಅವನು ಇವಾಗ ಸದ್ಯಕ್ಕೆ ಬಂದ್ರೆ ಹದಿನೇಳರಿಂದ ಇಪ್ಪತ್ತು ಸಾವಿರ ಕೊಡ್ತಾರಂತೆ ಡಿಪ್ಲೊಮಾ ಮೇಲೆ.
ಹೌದಾ
ಹ್ಮ
ಮತ್ತೆ ಉಳಿ ಹಕದು ಎಲ್ಲಾ ನಾವೇ ಮಾಡ್ಕೋಬೇಕ
ಪದ ಅಂದ್ರೆ ಅವರು ಉಳ್ಕೊಳ ವ್ಯವಸ್ಥೆ ಏನು ಮಾಡ್ಕೊಡಲ್ಲ
ಹ್ಮ್ ಹ್ಮ್
ಎರಡು ಹೊತ್ತು ಊಟ ಕೊಡ್ತಾರೆ ಉಳು ಉಳಿಯೋ ವ್ಯವಸ್ಥ ಮ ಎಲ್ಲ ನಿಮ್ದೇ ಮತ್ತೆ ಒಂದ್ ಹೊತ್ತು ಊಟ ನೀವು ತಯಾರ್ು ಮಾಡ್ಕೋಬೇಕು
ಹೌದಾ ಹಾ ಹಾ
ಅದಕ್ಕೆ ಮತ್ತೆ ಹ್ಮ ಹೆಚ್ಚು ಸಂಬಳ ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಈಗ ಹೆಂಗಿದ್ರು ಮೂರ್ ವರ್ಷ ಡಿಪ್ಲೊಮಾ ಮುಗ್ದಿದ್ಯಲ್ಲ ಇನ್ ಮೂರ್ ವರ್ಷ ಪದವಿ ಮಾಡಕ ಹೇಳು ಪದವಿ ಮಾಡಿದ್ರೆ ಹೆಚ್ಚಗೆ ಸಂಬಳ ಸಿಗುತ್ತೆ ಮತ್ತೆ ಇಪ್ಪತ್ತೈದರಿಂದ ಮೂವತ್ತವರೆಗೂ ಆಗತ್ತೆ ಅಂತ ಅಂದ ಅದಕ್ಕೆ ಹ್ಮ ಪದವಿದು ವಿಚಾರ ಮಾಡು ಸ್ವಲ್ಪ ಅಂತ ಹೇಳಕ್ಕೆ ಕರೆ ಮಾಡಿದೆ
ಹ್ಮ್ ಹ್ಮ್ ನೋಡ್ತೆವೆ ವಿಚಾರ ಮಾಡ್
್ ನನಗೂ ಮುಂದೆ ಪದವಿ ಆದ್ಮೇಲೆ ಎರಡ್ ಪದವಿ ತಗೋಬೇಕು ಅಂತ ಮನಸಿದೆ
ಹಾ ಹಾ ಮತ್ತೆ ಅದು ಎಷ್ಟು ವರ್ಷಗಳು ಇರುತ್ತೆ
ಅದು ಎರಡು ವರ್ಷಗಳ ಕಾಲ ಇರುತ್ತೆ
ಹ್ಮ್ ಹ್ಮ್ ಹ್ಮ್
ಅಂಕ ನಾನು ವಿಚಾರ ಮಾಡ್ತಿದ್ದೀನಿ
ಹ್ಮ್ ಅದೆಲ್ಲ ಅದು ಮತ್ತ ಕಾಲೇಜ್ ಬೇರೆ ಕಡೆ ಆಗುತ್ತಾ ಇಲ್ಲ ಇರೋದ್ರಲ್ಲ ಅಲ್ಲೇ ಅ ಇದೆಯಾ
ಹ ಅಲ್ಲೇ ಮಾಡ್ಬೋದು ಅಲ್ಲೇ ಮತ್ತೆ ಒಂದು ಪರೀಕ್ಷೆ ಬರುತ್ತೆ ಆಪ್ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ ಅದರಲ್ಲಿ ಏನಾದರೂ ಆಯ್ಕೆಯ ಮುಂದೆಡ ಡಬಲ್ ಡಿಗ್ರಿ ಕಾಲೇಜ್ ಸಿಗುತ್ತೆ
ಹೌದಾ
ಹ್ಮ್ ಅದನ್ನೇ ನಮ್ಮ ಕಾಲೇಜಲ್ಲೇ ಬೇಕಿದ್ರೆ ನಮ್ ಕಾಲೇಜಲ್ಲೇ ಮಾಡ್ಬೋದು ನಿ ಆದ್ರೆ ಇದು ಜ ಹಣ ಜಾಸ್ತಿ ಕೇಳ್ತಾರೆ
ಹೌದಾ ಅದೇ ಇದು
ಗೆ ಪರೀಕ್ಷೆ ಬರಬೇಕು ಹ್ಮ ಪಿ ಜಿ ಸಿಇಟಿ ಅನ್ನೋ ಒಂದ್ ಪರೀೆ ಪರೀಕ್ಷೆ ಬರುತ್ತೆ
ಹಾ ಹಾ ಹೌದಾ
ಆ ಪರೀಕ್ಷೆ ಬರುದು ಅದ್ರಲ್ಲಿ ಆಯ್ಕೆಬಹದು ಅದೇ ನಿಂಗಗೂ ಗೊತ್ತಲ್ಲ ಮನೆ ಕಟ್ಟಿಸ್ತಿದ್ದಾರೆ ಇವಾಗ ದುಡ್ಡು ಒಂದಸಕ ಆಗುತ್ತಾ ಇಲ್ಲ ಅಂತ ಆದ್ರೆ ನೀನು ದುಡ್
ಅದೇ ಸ್ವಲ್ಪ ಕಡಿಮೆ ಆದ್ರೆ ಆದಷ್ಟು
ನೀನ್ ಪದವಿ ಮುಗಸ್ಕು ನಿಮ್ಮ ಗೆಳೆಯಂದ್ರ ಇರ್ತಾರ ಅ್ರಲ್ಲ ಅವ್ರ ಜೊತೆ ಹೋಗಿ ಯಾವ ಕಾಲೇಜು ಚೆನ್ನಾಗಿದೆ ಅದು ಇದು ನೋಡು ಇದು ವರೂರ್ ಕಾಲೇಜ್ ಕೇಳ ಕೇಳಿದ್ನಲ್ಲ ನೋ ಕೇಳ್ದ
ವರೂರ್ ಕಾಲೇಜು ಅದೇ ಅಣ್ಣ ಅವ್ಣ ಊರಲ್ಲಿರೋ ಅಣ್ಣ ಹೇಳ್ದಲ್ಲ.
ಹಾ
ನನ್ ಫ್ರೆಂಡ್ಸ್ ಹತ್ತು ಇಲ್ಲೇ ಇಲ್ಲೇ ಆದ್ರೆ ಹತ್ತು ಇಲ್ಲೇ ಆದ್ರೆ ಬೇಡ ಅಂತ ಏನು ಹೇಳ್ತಿರ ಅವರು
ಹೌದಾ ಇವಾಗ ಅವ್ರಿಗೂ ಮನ್ಸ ಇದ್ಯಾ ಪದವೀದ್ ಮಾಡಕ್ಕೆ.
ಆ ಒಂದ್ ಇಬ್ರು ಏನೋ ಹೋಗ್ತಿದ್ದಾರೆ ಒಂದ ಇಬ್ರು ಮಾಡ್ತಿದಿದ್ದಾರೆ ಮೊದಲಿಂದನು ಅವರು ಎಕ್ಸಾಮ್ ಬರ್
ನಿಮಗೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ನೀವೆಲ್ಲ ಒಡನಾಟ ನಿಮ್ಮದು ಚೆನ್ನಾಗಿದ್ದರೆ ಒಂದೇ ಕಡೆ ಮಾಡ್ಕೊಳ್ಳಿ.
ಹಾ ಅದೇ
ಇಲ್ಲಪ್ಪಾ ನಡಿ ಮತ್ತೆ ನಾನು ಒಬ್ಬನೇ ಹೋಗ್ತೀನಿ ಅನ್ನೋದಿದ್ರೆ ಅದೇ ಎ ಜಿ ಎಮ್ ಕಾಲೇಜ್ ಅದನ್ನ ಕೇಳಿ ಅಂತ
ಹ್ಮ್ ಹ್ಮ್ ಅಂದ್ರೆ ಅವರು ಅದೊಂದು ಎಕ್ಸಾಮ್ ಬರ್ದಾರಲ್ಲ ಡಿ ಸಿ ಇ ಟಿ
ಹ್ಮ
ಅವ ಪರೀಕ್ಷೆ ಬರಲಿಲ್ಲ
ಅವ ಅವ್ರು ಬರ್ದಿದ್ದಾರಾ
ಹಾ ಅವ್ರು ಬರ್ದಿದ್ದಾರೆ ಮೊದಲಿಂದಾನು ಅದಕ್ಕೆ ಅವರು. ಅದು ರದ್ದು ಬರ್ಲಿ ಫಲಿತಾಂಶ ಬರ್ಲಿ ಆಮೇಲೆ ಹೋಗುವ ಅಂತ ಇದ್ದಾರೆ
ಹ್ಮ್ ನಿನಗೆ ಅಂದ್ರೆ ಅದು ಸಮಯ ಜಾಸ್ತಿ ಹಿಡಿಯುತ್ತೆ. ಅಷ್ಟ್ರಲ್ಲೇ ಮತ್ತೆ ಎಲ್ಲಾ ಹ ಜಾಗ ಎಲ್ಲ ತುಂಬಿರ್ಬಾಾರ್ದಲ್ಲ ಹ್ಮ್
ಆದಷ್ಟ ಕೇಳಿ ಅಲ್ಲೇ ಅಲ್ಲೇ ಕೇಳಿ.
ಹ್ಮ್
ಮತ್ತೆ ಏನ್ ಮಾಡಿದ್ರಿ ಊಟ ಎಲ್ಲಾ ಮತ್ತೆ ನಾ ಇವತ್ತ ಫುಲ್ಲ ಊಟ ಮತ್ತೆ ಮದ್ಯಾನ ಬೆಳಗ್ಗೆ ನಾಷ್ಟಾ ಮತ್ತೆ ಹೇಳ್ಬೇಕ ನೀನೇ.
ಏನಿಲ್ಲ ನೋಡ ನಾನು ಇಲ್ಲಿ ಸ್ವಲ್ಪ ಜನನ್ ಕೇಳಿದೀನಿ.
ಹಾ ಹಾ
ಚೆನ್ನಾಗಿರೋ ಕಾಲೇಜುಗಳನ್ನ ಹೇಳಿ ನಮ್ ತಮ್ಮಂದು ಸೇರಿಸ್ಬೇಕು ನಮ್ಮ ತಮ್ಮಣ ಅಂತ
ಹೌದಾ ಹಾ
ಒಹ್ ಓಹ ಹೇಳ್ತೀವಿ ಹೇಳಿ ನಿಮಗೆ ಗೆ ಸಂದೇಶ ಕಳಿಸ್ತೀವಿ ಅಂತ ಹೇಳಿದ್ದಾರೆ
ಹೌದಾ
ಯಾರಾದ್ರೂ ಹೇಳಿದ್ರೆ ನಿನ್ಗೆ ಅದನ್ನ ಕಳಿಸತ ಕಳಸತಿನಿ ನೀನು ಅಂತ ಅಂತರ್ಜಾಲದಲ್ಲಿ ಹಾಕಿ ನೋಡು. ಹ ನಿನ್ಗೂ ಏನಾದ್ರರು ಉಪಯೋಗ ಆಗ್ಬೋದು ಇಲ್ಲ ನಿಮ್ಮ ಗೆಳೆಯರು ಎಲ್ಲಿ ಹೋಗ್ತಾರೋ ಅಲ್ಲೇ ನೋಡ್ಕೊಂಡು ಹೋಗು ಒಟ್ಟಿನಲ್ಲಿ ಪದವಿ ಮುಗಿಸ್ಕೊ ನಿಂಗು ಮುಂದೆ ತುಂಬ ಉಪಯೋಗ ಆಗುತ್ತೆ. ಎಲ್ಲಾದ್ರೂ ಉದ್ಯೋಗಕ್ಕ ಹೋದರೆ ಸಂಬಳಾನು ಜಾಸ್ತಿ ಸಿಗುತ್ತೆ.
ಹ್ಮ್ ಹ್ಮ್
ಅಂದ್ರೆ ಗೊತ್ತಲ್ಲ ನೀವು ಮನೆ ನೋಡ್ಕೋಬೇಕು ನೀನೆೇ ನಿನ್ ಮೇಲೆ ಇರೋದೆಲ್ಲ ಜವಾಬ್ದಾರಿ.
ಹೌದ ಹೌದು ನೋಡ್ತೇನೆ ಅದೇ ಯೋಚನೆ ಮಾಡ್ತೀನಿ.
ಮತ್ತೆ ಅಕ್ಕ ಕೆಲಸ ಅದ
ಹ್ಮ ಹೌದು ಬಂದ್ ಬಂದ್ ಕೂಡ್ಲೆೇ ಇವಾಗ ಮ ಕೈ ಕಾಲು ಮುಖ ತೊಳಕೊಂಡು ಮಕ್ಕೊ ಬಿಟ್ಟಲು ಹ್ಮ್
ಬಿಡು ಆರಾಮಾಗಿ ಸುಧಾರಿಸ್ಕೊಳ್ಳಿ
ಹ್ಮ್ ಇವಾಗ ಎದ್ದು ಊಟ ಮಾಡಿ ಮತ್ತೆ ಮಲ್ಗ್ತಾಳೆ.
ಮತ್ತೆ ಬೆಳಗ್ಗೆನು ಬೇಗ ಹೋಗಿರ್ತಾಳಲ್ಲ. ಅವಳಿಗೆ ಮನೆಯವ್ರ ಜೊತೆ ಸಮಯ ಕಳಕೆ ಸಮಯಾನೇ ಸಾಲ್ತಿಲ್ಲೇನ
ಹ್ಮ್ ಅವಬಡಿ ಈರ ಈಡಿ ಹ್ಮ್ ಅದ್ರೊಳಗು ಮತ್ತ ಇಷ್ಟ್ ದಿನ ಲಗು ಲಗು ಸುಸ್ತಾಗಿರ್ತದಲ್ಲಾ. ಅವತ್ ಭಾನುವಾರ ಅಂತೂ ಅವ್ಳದ ಫುಲ್ ವಿರಾಮ ತಗೊಳ್ದೆ ಹ್ಮ್್ಮ
ಮತ್ತೆ ಕೇಳಿದೆ ಅಂತ ಹೇಳು ಆಮೇಲೆ ನೀನು ವಿಚಾರ ಮಾಡು ಒಬ್ರನ್ ಬಿಟ್ಟ ಇಬರನ್ ಕೇಳಿ ಎಲ್ಲಾದರೂ ಸೇರೋ ವ್ಯವಸ್ಥೆ ಮಾಡ್ಕೊ
ಹ್ಮ್ ಸರಿ ಸರಿ
ಹ್ಮ್ ಸರಿ ಹಂಗಿದ್ರೆ ಮತ್ತೆ ಮತ್ತೆ ಮಾಡ್ತೀನಿ ಸಂದೇಶ ಕಳಿಸತೀನಿ ನಿನ್ಗೆ ನೋಡು
ಹಾ ಸರಿ ಸರಿ